ಕಾಶಿಯ
ಹಾ ವಿಜಯ್ ಏನ ಏನ್ಡಸ್ತಾ ಇದ್ದೀರಾ.
ನೋಡಿ ನಾನು ಟೆರೆಸ್. ಮೇಲೆ ವಾಕಿಂಗ್ ಮಾಡ್ತಾ ಇದ್ದೆ.
ತುಂಬಾ ಬಿಜಿ ಇದ್ದೀರಪ್ಪ ಈಗ. ನೀವು ನಾ ಕಾಲ್ ಮಾಡ್ತ ಇಲ್ಲ.
ಇಲ್ಲ ಇಲ್ಲ ಸ್ವಲ್ಪ ವರ್ಕ್ ಇತ್ತಲ್ಲ.
ತುಂಬಾ ಓದತ ಇದ್ರೆ ಬಿಡಿ ಹಂಗಾದ್ರೆ ರೀತಿ ಟಾಪರ್ ನೀವೇ ಬಿಡ ಹಂಗಾದ್ರೆ ಕಾಲೇಜ ಅಲ್ಲಿ
ಏ ಹಾಗೇನು ಇಲ್ಲ.
ಹ್ಮ್
ಸುಮನೆ ಹಂಗೆ ಸ್ವಲ್ಪ ಎಏ ಕ್ಯ ಎಕ್ಸಾಮ್ ನಡೀ ಗತ್ತೆ ಇತ್ತು ನಮ್ಗೆ ಅದಕ್ಕೆ ಸ್ವಲ್ಪ ಓದ್ತಿದ್ದೆವು
ಯಾವ ಕಾಲೇಜ್ ನಿಮ್ದು.
ನಮ್ದು ಬೇಗುಡಿ ರೀ.
ಈಗುಡಿ ವಿಷ ನಮಗೂ ಸಿಕ್ಕಾಪಟ್ಟೆ ಮರಿವಿನ ಕಾಯಿಲೆ ಕಾಯಿಲೆ ಇದೆ ನನಗೆ
ಏ ಯಾವ್ದಾದ್ರೂ ಡಾಕ್ಟ ಡಾಕ್ಟರ್ ಹತ್ರ ಹೋಗಿ ತೋರ್ಸಕೋಳಿ
ಹೋಗಿ ತೋರ್ಸ್ಬೇಕು ಬೆಂಗಳೂರಲಿ ಅಪಾಯಿಂಟ್ಮೆಂಟ್ ಇಸ್ಕೊಂಡಿದ್ದೀನಿ ಈಗ
ಹೌದಾ
ಬೆಂಗಳೂರು ಹೋಗಬೇಕು ಬೆಂಗಳೂರ ಹೋಗಿ ತೋರ್ಸ್ಕೊಂಡ್ ಬರ್ಬೇಕು ನಾಳೆ ಹೋಗ್ತಾ ಇದ್ದೀನಿ ಬೆಂಗಳೂರು ಮತ್ತೆ ಏನ್ ಸಮಾಚಾರ ಏನ್ ನಡೆಸ್ತಾ ಇದ್ದೀರ.
ಸುಮ್ನೆ ಎಲ್ಲ ಟೆರೇಸ್ ಮೇಲೆ ವಾಕ್ ಮಾಡ್ತಾ ಇದ್ದೆ
ಹ್ಮ್ ಹ್ಮ್ ಹೇಗ್ ನಡೀತಾ ಇದೆ ಕಾಲೇಜ್ ಲೈಫು
ನೋಡಿ ಕಾಲೇಜ್ ಲೈಫ್ ನಡೀತಾ ಇದೆ. ಹುಡುಗಿ ಲಗಾ ಲ್ಲಯ ಒಂಟಿ ಜೀವನ ಒಂದ್ ಸಾಂಗ್ ಇದೆ ಅಲ್ಲ
ಯಾವದು
ನಮ್ದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿ ಗೊತ್ತಾ ನಿಮ್ಗೆ ಶೌರ್ಯಸ್ ಅಂತ.
ಹಾ
ಅದರಲ್ಲಿ ಹಾಕಿದ್ದಾರೆ ನೋಡಿ ನಮ್ಮ ಎಡಿಟರ್ ಆದಂತಥ ಬಾಗು ಪಾಟೀಲ್ ಅವರು.
ಹಾ ಬಗ್ಗು ಪಾಟೀಲ್ ಅವ್ರಾ
ಬಗ್ಗು ಪಾಟೀಲ್ ಅವರು
ಅವ್ರೇನು ಎಲ್ಲರಿಗೂ ಬಕ್ತಾರಂತೆ.
ಹಂಗೆ ಮತ್ತೆ ಬಾಗ ಬೇಕಾಗುತ್ತೆ ಅಲ್ಲ ಬಗ್ಗು ಪಾಟೀಲ್ ಅವರು
ಹ್ಮ್ ಹ್ಮ್ ಮತ್ತೆ ನಿಮ್ಮ ನಿಮ್ಗೆ ಯಾರ್ ಸಿಕ್ ಹಾಕಿಲ್ವಾ ನಿಮ್ಮ ಜೀವದ ಗೆಳತಿ
ನಮ್ಗೆ ಜೀವದ ಗೆಳತಿ ಇಲ್ಲ ನಮ್ಗೆ ಜೀವದ ಗೆಳೆಯರ ಇದ್ದಾರೆ ನೋಡಿ.
ಹಾ ಹೇಗಿರ್ಬೇಕು ನಿಮ್ಮ ಜೀವದ ಗೆಳತಿ
ಎಲ್ಲಾ ಏನ್ ಎಕ್ಸ್ಪೆಕ್ಟೇಶನ್ ಅಷ್ಟೇನ ಇಲ್ಲ ನಮ್ಗೆ
ಇ ರಮ್ಯಾ ತರ ಇರ್ಬೇಕಾ
ರಮ್ಯಾ ಹೌದು.
ರಮ್ಯಾ ತರ ಇರ್ಬೇಕಾ ರಾಧಿಕಾ ಪಂಡಿತ್ ತರ ಇರ್ಬೇಕಾ
ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟವಾದ ನಟಿ ಅಂದರೆ ರಚಿತಾ ರಾಮ.
ಹಾ ಹಾ ಹಾ ದ್ವಾಡದ್ ನೋಡಿದ್ರ ಬಿಡ ಹಾಗಾದ್ರೆ ದ್ವಾಡದ ನೋಡಿದಿರ ಹಾಗಾದ್ರೆ
ನಮ್ಮ ಫೇವ್ರೇಟ್ ಅಪ್ಪ ಅವರು
ಮತ್ತೆ ರಚಿತಾರಾಮ್ ಅವರು ತುಂಬಾ ಎತ್ರಾ ಇದ್ದಾರಂತೆ
ಎ ಪ್ರೀತಿಗೆ ಎತ್ತರ ಅದು ಅನ್ನ ಏನು ಬೇಕಾಗಲ್ಲ ಗ ಬ ನೋಡಿ
ಎತ್ತರ ಬನ್ನ ಯಾವದು ಬೇಕಾಗಿಲ್ವಾ
ಒಳ್ಳೆ ಮನಸಿದ್ರೆ ಸಾಕು ಪ್ರೀತಿ ಮಾಡೋಕ್ಕೆ
ಹಾ
ಹ್ಮ್
ಅಂತವ್ರು ನಿಮ್ಮ ತರಗತಿಯಲ್ಲಿ
ನಮ ನಮ್ಗೆ ಯಾರು ಇಡಿಸಿಲ್ಲ ನೋಡಿ
ನೋಡ್ಬೇಕಲ್ಲ ಮತ್ತೆ ಯಾರನಾದ್ರ
ನೀವೇ ನೋಡಿ ಯಾವ್ದಾದ್ರರು
ಕೇಳಲ್ಪಟ್ಟ ಬನಾನು
ರಾಧಾ ಗ್ಯಾಂಗ್ ಆ
ವಾ
ಏನಿಲ್ಲ ನೋಡಿ ನಿಮ್ಮ ಗೆಲ್ತಿ ಹೇಗಿದ್ದಾರೆಪ್ಪಾ ನಿಮ್ಮ ಜೀವದ ಗೆಳತಿ
ಅಯ್ ನಮ್ಗೆ ಯಾರ್ ಬೀಳತಾರಪ್ಪಾ ನಮ್ಗೆ ಯಾರು ಜೀವದಗಳ ಕೇಳ
ಇದಾರೆಲ್ಲ ನೋಡಿ ಇಬ್ರು ನಿಮ್ಮ ಕಾಲೇಜ್ನವರು
ಯಾರಿಲ್ಲಪ್ಪಾ ನಮ್ಗೆ ನಾವು ಕನಸಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೀವಿ ಕನಸನ್ನು ಕನಸಿನ ಹತ್ರ ಹೋಗ್ತಾ ಇದ್ದೀವಿ ನಾವೀಗ
ನಿಮ್ಮ ಗುರಿಯ ಬಗ್ಗೆ
ಹಾ ಹ ಗುರಿಯನ್ನು ಸಾಧಿಸಿದ ನಂತರ ಎಲ್ಲ ಗೆಳತಿ ತಿಗಳೆಯ ಎಲ್ಲಾರೂ ಆನಂತರ ಬರ್ತಾರೆ
ನಮ್ಮಲ್ಲಿ ಒಬ್ಬ ಅತ್ಯುತ್ತಮವಾದ ವಿದ್ಯಾರ್ಥಿ ಇದ್ದಾನೆ
ಯಾರ ಅವನ
ದೇವರಾಜ್ ಅಂತ
ದೇವರಾಜಾ ಯ ಎ ಸೆಕ್ಷನ್ ವಿದ್ಯಾರ್ಥಿ
ಹ ಅವರಿಗೆ ನಾವು ಪ್ರೀತಿಯಿಂದ ಮಮ್ಮ ದೇವರಾಜ್ ಎಂದು ಕರಿತೇವೆ
ಹಾ ಹಾ
ಏಕೆ ಎ ಕ ಅಂದ್ರೆ ಅವರು ಮಮ್ಮ ಸಿರಾಜಾರ ಹ
ಹಾ ಗೊತ್ತೇ ಭಾರತ ಕ್ರಿಕೆಟ್ ತಂಡದ ಆಟಗಾರ
ಹಾ ಅವ್ರ ತರಾನೇ ಬೌಲಿಂಗ್ ಮಾಡ್ತರ. ಹಾ
ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಾರ ಬಿಡಿ ಹಾಗಾದ್ರೆ.
ಹ್ಮ್
ಮತ್ತೆ ಏನ್ ನಡ್ಸ್ತಾ ಇದ್ದೀರಾ.
ಮತ್ತೇನ ಇಲ್ಲ ನಾವು ಕ್ರಿಕೆಟ್ ಆಡ್ಬೇಕಂತ
ಹಲೋ
ಹಲೋ
ಹ ಹೇಳ
ಹಾ ಕ್ರಿಕೆಟ್ ಆಡ್ಬೇಕಂತ ತ ಹೋಗ್ತಿದ್ದೆವು.
ಹ್ಮ್
ಹಂಗೆ ಇವತ್ತ ಯಾಕೋ ಸ್ವಲ್ಪ ಮನ್ಸಿರ್ಲಿಲ್ಲ.
ಹ್ಮ್
ಅದಕ್ ಮಾಡ್ತಾ ಇದ್ದೆ. ಹೆಳಿ ನಿಮ್ಮ ಜೀವದ ಗೆಳತಿ ಹೇಗಿರ್ಬೇಕು?
ನಮ್ಗೆ ಯಾರಿಲ್ಲಪ್ಪಾ ನಿಮ್ ಮೊದ್ಲೆ ನೀವು ಸಿಕ್ಕಾಪಟ್ಟೆ ಸ್ಮಾರ್ಟ್ ಇದ್ದೀರಾ.
ಅದು ಬಿಡಿ ಸ್ಮಾರ್ಟ್ ಗಿಟು. ನಿಮ್ಗೆ ಹೇಗಿರ್ಬೇಕೆ ನಿಮ್ಮ ಜೀವದ ಹೆಂಡತಿ.
ನಮ್ಮ ಜೀವದ ಗೆಳತಿ ತುಂಬಾ ಒಳ್ಳೆಯವರಾಗಿದ್ರೆ ಸಾಕು.
ಹಾ ನೋಡಕ ಯಾರ್ ತರ ಇರ್ಬೇಕು ಹ ಮತ್ತೆ ನಿಮ್ಮ ಫೇವ್ರಟ್ ಹೀರೋಯಿನ ಯಾರುಪ್ಪಾ?
ನಮ್ದು ಫೇವ್ರೇಟ್ ಹೀರೋಯಿನಿ ರ ಇದು ರಾಧಿಕಾ ಪಂಡಿತೂ.
ರಾಧಿಕಾ ಪಂಡಿತ್.
ಹ್ಮ್ ಮತ್ತ ತಲ್ಲ ನಿಮಗೆ
ಹ್ಮ್ ನಿಮ್ಮ ಮತ್ತ ತೇ ಹಿರೋ?
ಹೀರೋ ದರ್ಶನ್ ಅವರು. ಹಾ ತುಂಬಾ ಇಷ್ಟ ನನ್ಗೂ ಕೂಡ ಅವರು ಓಡೋ ತುಂಬಾ ಇಷ್ಟ ಅವರು ಕೇಳಿದ್ರಲ್ಲ ನೀವು ಸ್ಪೀಚ್ ನ್ನ ಭಾಷಣನ
ಹಾ
ಹಣ ಅವ್ರನ್ನ ಬಾಳ್ ಹ್ಮ್ ಬಾಳ ಕೇಳ್ತೀನಿ ಇದ್ರೆ ನ ಹ್ಮ ಯದು ಬೇಡ ಅದ್ ನೇಳ್ಬೇಡಿ ಇಲ್ಲಿ ಅದ ಹೇಳಿದ್ರೆ ಅಕ್ಕ ಇದು ಹೋಗುತ್ತೆ ಮತ್ತೆ
ಹೌದು
ಮತ್ತೆ ಇಂಡಿವಿಜುವಲ್ ಆಗಿ ಸಿಕ್ ಇವಲ್ಲಾ ಇಬ್ರು ಕೂಡಿ ಅವಾಗ ಮ ಹೇಳುವಂತೆ
ಹೌಷ್ಟೆ ಇ ದೇವರು ಗೊತ್ತಲ್ಲ ನಿಮ್ಗೆ
ಗೊತ್ತು ನೀವ ಅಂದ್ರಲ್ಲ ಈಗಮ್ಮ
ಹಾ ಮಮ್ಮ ದೇವರಾಜ್
ಹಾ ಹ
ಅವ್ರ ಬಗ್ಗೆ ನಿಮ್ಮ ಮಾತು ಹೇಳಿ ಒಂದೆರಡು ಅಭಿಪ್ರಾಯ ಹೌದಾ ಯಾರು ತಂಟೆಕ್ಕೂ ಹೋಗೋದಿಲ್ಲ ಅಲ್ಲ ಅವರು
ಮತ್ತೆ ನಿಮ್ಮ ಕಾಲೇಜ ಅಲ್ಲಿ ಎಷ್ಟು ಜನ ಹುಡುಗಿಯರಿದರೆ
ಎನ್ ಒಂದ್ ಅರವತ್ ಇದ್ದಾರೆ
ಸಿಗ್ಲಲ್ವಾ ನಿಮಗೆ
ಹೇಳಿದ್ದೇನಲ್ಲ ನನ್ಗೆ ಅಷ್ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಹುಡುಗ್ಯರ ಅಂದ್ರೆ
ಹ್ಮ್
ಹುಡುಗೂರ್ ಇದ್ರೆ ಸಾಕು ನಮ್ ಜೊತೆ
ಯಾಕೆ ಜೂನಿಯರ್ ಕೇಳ್ತಾ ಇದ್ದೀರಾ ಮತ್ ಏನಾದ್ರು
ಕಾಗಿಲ್ಲ ನೋಡಿ
ಅಕೊಪಾ ಏನಾದ್ರು ಮತ್ತೆ ನೋಡಕ್ ನೀವು ಚಂದ ಇದ್ದೀರಾ ಗುಂಡ್ ಗುಂಡ್ಗಿದ್ದೀರಾ
ಹೂ ನಿಮ್ಮಷ್ಟೇಏನು ಇಲ್ಲ ತೋವ್ರಿ ನಾವು
ಇಲ್ಲಪ್ಪ ನೀ ಎಲ್ಲಾ ಮಾತಾಡಿದಿರ ಅಂತ ಕೇಳಲ್ಪಟ್ಟ ನಾನ್ ಹುಡ್ಗಿರ್ ಹತ್ರ
ಇನ್ನಾದ್ರೂ ನಾನು ಒಂದು ಹುಡುಗಿ ಜೊತೆ ಸಹ ಮಾತಾಡಿ
ಯಕೆ ಮತ್ತೆ ಟ್ರೈ ಮಾಡ್ಬೇಕ್ ಲ್ಲ ಮತ್ತೆ ಬಟ ಟ್ರೈ ಮಾಡಿ ಬೀಳ್ತಾರೆ ನಿಮ್ಗೆ ಎಲ್ಲಾರೂ ಎಲ್ಲಾರು ಜೀವದ ಗೆಳೆಯಾರ ಸಾಕ
ಹ್ಮ್
ಯಾರ್ಯಾರು ನಿಮ್ ಜೀವದ ಗೆಳೆಯರು ಇಲ್ಲಪ್ಪಾ ಗೊತ್ತಿಲಾ ನಾನ ಇಲ್ಲಿ ಮೈಸೂರ ಹತ್ತಿರಲ್ಲಿ ಇರೋದಲ್ಲ ಮತ್ತೆ ಭೀಮರಾಯನ ಗುಡಿ ಬಗ್ಗೆ ಹೇಗ್ ಗೊತ್ತಿರುತ್ತೆ ನನಗೆ
ಒಲ್ಲಿ ಬಿಡಿ ಹ್ಮ್
ಮತ್ತೆ ನಿಮ್ ಚಂದ್ರಶೇಖರ್ ಗೊತ್ತ ಚಂದ್ರಶೇಖರ್ ಇದ್ದಾರಂತೆ ನಿಮ್ಮ ಜೀವದ ಗೆಳೆಯ ಅವ್ರದ ಎಲ್ಲಾ ಸ್ಟೋರಿ ಎಲ್ಲಾ ಇಡ್ತೀರಿ ನೀವು
ಹಂಗೆ ಇಡ್ಬೇಕ ಆಗುತ್ತೆ ಅಲ್ಲ ಅವ್ರ ಬಂದು ಸುಮ್ಗೆ ಫೋರ್ಸ್ ಮಾಡ್ತಾರೆ
ಈಡಂತ ಹೇಳಿ ಹ್ಮ್ ಹ್ಮ್
ಮತ್ತೆ ಮತ್ತೆ ಏನ್ ಮಾಡಕಕ್ಕಾಗುತ್ತೆ ಸುಮನೆ ಮತ್ತೆ ಮತ್ತೆ ಇಡಿಲಿಲ್ಲ ಅಂತ ಅಂದ್ರೆ ಅವರು ಮನಸ್ಸಿಗೆ ಬೇಜಾರ್ ಮಾಡ್ಕೋತಾರೇ ತಾರೇ ಯಾಕೆ ಮತ್ತೆ ಅದ್ರ ಇಂತ ಜಗಳ ಆಗೋದೆಲ್ಲ
ಹ್ಮ್ ಹ್ಮ್ ಹ್ಮ್ ತುಂಬಾ ಒಳ್ಳೆ ವ್ಯಕ್ತಿ ಕೂಡ ಅವರು
ಹೌದು ತುಂಬಾ ಒಳ್ಳೆ ವ್ಯಕ್ತಿ ಅವ್ರು ಹ ಪಾಪ ಹ್ಯಾಂಡಿಕ್ಯಾಪ್ ಎಲ್ಲ ಅವರು
ಹಾ ಸ್ವಲ್ಪ ಕಣ ಕಾಣಲ್ವಾ
ಕಣ್ಣಿನ ಕೊರತೆ ಇದೆ ಅವ್ರಿಗೆ.
ಹ್ಮ್ ಹ್ಮ್ ನೀವೇನಾದ್ರು ಮೈಸೂರ್ ಬರ್ತೀರಾ ಇಲ್ವಾ ಮತ್ತೆ ಈಗ ಮುಂದಿನ ವಾರ
ಬರೋಣ ತಗ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಅರಮನೆ ನೋಡ್ಕೊಂಡಂಗ ಆಗುತ್ತೆ ಹಾ ಬಂದಿದ್ದೇನೆ ನಾನು
ಈ ವರ್ಷ ದಸರಾಕ ಬನ್ನಿ ಮೈಸೂರು ಗ
ಹಾ ಹಾ
ಮೈಸೂರಲ್ಲಿ ನನ್ನ ಜೊತೆನ ಇರುವಂತ್ರಿ ಮೈಸೂರು ದಸರಾ ಎಲ್ಲ ಮುಗಸ್ಕೊಂಡು ಒಂದು್ ವಾರ ಇದ್ದು ವಾಪಸ್ಸ ಊರಿಗೆ ಹೋಗ ಹೋಗುವಂತ ತತ್ರ್ರೆ
ಹ್ಮ್ ಹ್ಮ್
ಆಮೇಲೆ ಮೈಸೂರ್ ದಸರಾಲ್ಲಿ ಈ ವರ್ಷ ಭೀಮಾ ಗೊತ್ತಲ್ಲ ನಿಮ್ಗೆ
ಹಾ ಭೀಮ
ಭೀಮಾ ಆನೆ ಆ ಆನೆನೇ ಈ ವರ್ಷ ಅಂಬಾರಿ ಯನ ಹೊರುತ್ತದೆ.
ಹ್ಮ
ಅದಕ್ಕೆ ಕುಂಬಿ ಅನೆೆ ಸಾತ್ ಕೊಡುತ್ತೆ ಇವತ್ತು ಈ ವರ್ಷ ಬನ್ನಿ ನೀವು.
ಹಾ ಹಾ ಬರ್ತೇನೆ
ಹ್ಮ್ ಮೈಸೂರು ಬಂದು ಇಲ್ಲೇ ಬೆಂಗಳೂರಿಗೆ ಒಂದ್ ಸ್ವಲ್ಪ ದಿ ರಾಮೇಶ್ವರನ್ ಕೆಪೆ ಗೊತ್ತಲ್ಲಾ ನಿಂಗೆ
ಹಾ ಹಾ ಗೊತ್ತು
ಅಲ್ಲಿ ಮಸಾಲೆ ದೋಸೆ ಬಾರಿ ಕೊಡ್ತಾರೆ
ಹೌದಾ
ಮಸಾಲೆ ಬಸದ್ದಂದು ಹೋಗುವಂತಾರೆ
ಆಯ್ತಾಯ್ತು
ಎಲ್ಲ ಗೆಳೆಯರನ್ನ ಕರ್ಕೊಂಬನ್ನಿ
ಹಾ ಕರ್ಕೊಂಡ್ ಬರ್ತೇನೆ ತೊಗೋರಿ
ಹಾ ಮೈಸೂರು ದಸರಾ ಅನ್ನುವಷ್ಟರಲ್ಲಿ ಮತ್ತೆ ಯಾರಾದ್ರರು ಜೀವದ ಗೆಳತಿ ಸಿಕ್ಕರು ಅವಕೇನ ಕರ್ಕೊ ಬನ್ನಿ
ಹ್ಮ್ ಹ್ಮ ಹಾ ಹ
ಹ್ಮ್ ಅಬಡಿ ಮತ್ತೆ ಊಟ ಊಟಕ್ಕೆ ಏನ್ ಕೊಡ್ತಾರೆ ಈಗ
ಇವತ್ತು ಊಟ ನೋಡಿ ಚಪಾತಿ ಅದು ಇದೆ
ಹ್ಞೂ ಮಧ್ಯಾಹ್ನ ಏನು ಕೊಟ್ಟರು
ಕೂಡ ಚಪಾತಿ ಇರುತ್ತೆ
ಹ್ಮ್ ಮಸಾಲೆ ಮಜ್ಜಿಗೆ ಕೊಡಲ್ಲ ನಿಮ್ಮಲ್ಲಿ
ಹಾ ಕೊಡ್ತಾರೆ ಮಜ್ಜಿಗೆ ಇರುತ್ತೆ ಮಧ್ಯಾಹ್ನ ಇಷ್ಟ ಮಸರಿರಲ್ಲ ಬರೇ ಮದ್ದಿಗೆಗೆ ಇತ್ತೆ
ಹ್ಮ್ ಹೇಗೆ ನಡೀತಾ ಇದೆ ನಿಮ್ಮ ಜೀವನ
ಹಂಗೆ ನಡ್ಕತ ಹೋಗ್ತಾ ಇದೆ ನೋಡಿ
ಇತ್ತೀ ಜವನಲ್ಲಾ ನಿಮ್ದು
ಹ್ಮ್ ಗೆಳೆಯರ ಇದಿದಾರಲ್ಲ ಯಾಕೆ ಒಂಟ ಆಗುತ್ತೆ ಹ್ಮ್
ಮತ್ತೆ ಗೆಳತಿ ಸಿ ಸಿಕ್ಕ ಬಳಿಕ ಗೆಳೆಯರು ಯಾರ ಅಂತ ಅಂದ ಬಿಡುದು
ಏ ಅದು ಅಂದು ಮಾಡುವುದಿಲ್ಲ ನೋಡಿ ಆ ತಪ್ಪು ಕೆಲಸವನ್ನು ನನ್ನ ಜೀವನದಲ್ಲಿ ಮಾಡುವುದಿಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತೆ ಏನಾದ್ರು ನಿಮ್ಮ ಊರಿನಲ್ಲಿ ನೀರಿನ ಕೊರತೆ ಇದೆಯಾ
ಏನ್ ಕೊರತೆ ಏನ ಇಲ್ಲಾ ನೋಡಿ
ಹ್ಮ್ ಚಾ ಎಲ್ಲಾ ಆಯ್ತಾ ಸಮೋಸಾ ತಿಂದ್ರೆ ಇವತ್ತು ನಾವವು ಇಲ್ಲಿ ಸಮೋಸ ತಿಂದ್ವವಿ ಗತ್ತು ನಿಮ ತಿಂದ್ರಾ ಆಯ್ತು ತಿನ್ನಿ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ನಾನು ಹ